ಹಲೋ. ಹಲೋ.
ಹ.
ಹಲೋ.
ಹಾ ಕೇಳದ ಮಣ್ಣ
ಏ ಏನ್ರೀ ಗಂಗಾಧಾರ್ ಮಾತಾಡವಲ್ರಿಲ್ರರಿ ಅಪ್ಪಾ.
ಏನಪಾ ನೀನೇ ಪಫೋನ್ ಹಚ್ಚಿದಿ ಕೇಳನವಲ್ದು ಇಕಡಪ ಪರ್ಸೋಚ್ಲತನ ಅದ್ಕಲೆ.
ಹೌದು.
ಹಫರ ಸ್ವಚ್ಛ ಜತಲತ ನ ಚಲ್ಪ. ಈಗ ನೀ ಹಚ್ಚದ ಮತ್ ಈಗ ಹಚ್ಚದ ನೋಡ
ಹಾ ಏನಂದು ಪರ್ಸ
ವನ ಏ ಅದೇಪ್ಪಾ ಅವ್ನು ಸುಡಿಗ್ರಿ ಮುಗದಲ್ಲ ಹೆಂಗ್ ಹೋಗ್ಕಾಲೇಜ್ ಬಿುಟ್ಟ ಅಂತೆಲ್ಲಾ ಬಾಳ ಫೀಲಿಂಗ್ ಆಗಿದ್ದಪ್ಪ ಅವ್ನು
ಹೌದಪ್ಪಾ ಈ ಎಲ್ಲ ಈ ಲಾಸ್ಟ್ ಪೇಪರ್ ಅ ಅವನ್ ಮುಗಿದವಲ್ಲ ಪೇಪರ್
ಯಾರೋ ಪರ್ಸದ
ಹಾ
ಹ ಪರ್ಸನ್ ಮುಗ್ದು ಬಿಡು ಅ್ಕಲ ಹೆಂಗ್ ಮಾಡ್ಬೇಕು ಡಿಗ್ರಿ ಒಂದ್ ಮುಗ್ದದ ಮುಂದ್ ಹೆಂಗ್ ಮಾಡ್ಬೇಕು ಏನೆಲ್ಲ ಬರ ಅದ ಹೇಳತನಪ್ಪ ಅವನು
ಈಗ ಡಿಗ್ರಿ ಮುಗತಾ ಬಂತಪಾ ಇದು ಏನಪ್ಪಾ ಅಂದ್ರ ಜವಾಬ್ದಾರಿಗ ಜಿಗ್ಗಿ ಹಾಕಂತಪ್ಪ ಇವಾಗ
ಹೌದು ಜವಾಬ್ದಾರಿ ಮ್ಯಾಗ ಜವಾಬ್ದಾರಿ ಏನ್ ಮಾಡ್ತಿ ಎಲ್ಲಾ ಅವ ಅದ್ರಾಗ ಗಂಗಾಧರ ಅವ ಗಂಗಾ ನೀನು ಈಗ ಹಾಸ್ಟ್ಲ್ ನಿಂದ ಮುಗತಲ್ಲಾ ಹಾಸ್ಟ್ಲ್ಗ
ಹಾ ನಂದನ್ ಮುಗತಿ ಮೊನ್ನೆನ್ ಹತ್ನಂತಪ್ಪ ಅವನು ಆತಯತ್ನಂತ ಇಡ್ಡಿಗರ್ ಮುಗಿತ್ತು ಫ್ರೆಂಡ್ಸ್ ಎಲ್ಲ ದೂರ ಆತರ ಕಾಲೇಜು ಯಾವಾಗ ಬರಕ್ಕ ಆಗಲ್ಲ
ಹ್ಮ್
ಎಕ್ಸಾಮ್ ಅಂತ ಮುಗತ ಅಂತ ಹೇಳ್ತಾ ಇದನ ಅಂತಪ್ಪ ಅವನು
ಹ್ಮ್ ಹ್ಮ್
ಹಾ
ನಾ ನನ್ ಮುಂದ ಬಾಳ ಎಮಸಷ ಮಾತಾಡತಿದಪ್ಪ ಅವ ಏ ನಾನು ನನಗುನು ಬಾ ತುಂಬಾ ಬೇಜಾರಾಯಯತತ್ತು ಏನ್ ಮಾಡ ನಾನು ಸಮಾಧಾನ ಮಾಡ್ಲ ಇರ್ಲ್ಪಾ ಮತ್ ಬಿಟ್ಟು ಹೋಗ್ಬೇಕಲ್ಲ ಏನ್ ಮಾಡ್ತೆ ಅ ನಾನ ಇೇ ಮಾಡ
ಮೊದಲ್ ತರ ಪ್ರಣಿಸ್ತ ಕಲ ಅಲ್ಲ ಐದ್ ವರ್ಷ ಐದ್ ವರ್ಷ ಮಾರ ಐದ್ ವರ್ಷ ಯಾಕಡೆ ಹೋಯ್ತು ಯಕಡಲ್ಲ
ಹ್ಮ
ಐದ್ ವರ್ಷ ಪಿ ಯು ಸಿ ಎರಡ್ ವರ್ಷ ಡಿಗ್ರಿ ಮೂರ್ ವರ್ಷ ಅದು ಯ ಐದ್ ವರ್ಷ ಯಕಡೆ ಐತಿಡಲ್ಲ ಏನೋ ಇವಾಗ ಹಬ್ಬಬ್ ಅಂದ ಒಂದ್ ಎರಡ್ ವರ್ಷ ಮೂರ್ ವರ್ಷ ಆಗಿದೆ ಅಂತಕೊಂಡನ
ಹಾ
ಐದ್ ವರ್ಷ ಐದ್ ವರ್ಷದ
ಎಲಾ ಮೊನ್ನೆ ಮೊನ್ನೆ ಅಡ್ಮಿಷನ್ ಮಾಡ್ದಂಗ ಆಯದಪ್ಪಾ ಏನು ಮಾಡುತ್ತೆ
ಹೌದ್ ಇವಾಗ ಐದ್ ವರ್ಷ ಜೊತೆಲೆ ಎದ್ದು ಜೊತೆಲ್ಲ ಓದಿ ಜೊತೆಲೆೇ ಆಟಾಡಿ ಜೊತೆಲೆ ಊಟ ಮಾಡಿ ಇವಾಗೆಲ್ಲಾ ಫುಲ್ ಅಗಲು ತುಪ್ಪ ಇವಾಗ
ಎಲ್ಲ ಆಗಲ್ತದಪ್ಪ ಎಲ್ಲಾ ಅವಾಗೆಲ್ಲಾ ಫ್ರೆಂಡ್ಸನು ಅವಾಗಾಗ ಮೀಟ್ ಆತಿದಿವವಿ ಅದ ಮೀಟನು ಆಗಲ್ಲ ಏನು ಆಗಲ್ಲ ಬಾಳ ಇರನದ ಬಂದ್ ಜೀವ್ನ
ಬಾಳ ಇನಪಾ ಏನ್ ಬಟ್ಟೆ ಅಂಗ ತೆಗಿಬೇಕ ಮಾಡಿದ್ದಪ್ಪ
ತೆಂಗಿ ತೆಬೇಕಕ್ ಮಾಡಿದ್ದಿದೆ ಆಗಳೇ ಇವ್ ಗಂಗಾರ ಇಚ್ಚಿ ಗೋ ನೋಡಿದ್ರೆ ಗಂಗಾಧರ್ ನಿಮ್
ಹಯ್ ಗಂಗಾಧರ್ವ ನ ಅವನುತ್ತೆ ಎಲ್ಲ ಮರ ನಮಗೆ
ಏ ಹಚ್ಚಿದ್ದ ಅವನು ಎಂತ ಮನುಷ್ಯರು ಪಾ ಬಾಳ ಫೀರಿಂಗಾಗಿದ್ದ ಅವನು
ಅಲ್ಲಾ ನಾನ್ ತೆಗ್ಬೇಕಂತ ಮಾಡಿ ನೀ ಸ್ವಲ್ಪ ಅದ್ರ ಬಗ್ಗೆ ಹೇಳಪ್ಪ ಮಾಹಿತಿ ತಿಳಸು ನಮ್ಗೆಂತ ್ರೇನು ಬ ಅದ್ರ ಬಗ್ಗೆ ಯಾವತರಲ್ಲಿ ಬಟ್ಟೆಂಗಡಿ ಯಾಕಂದ್ರೆ ನಮ ಹ ಇಲ್ಲಿ ಪಕ್ಕ ಜೋರಲ್ಲಿ ಮತ್ತೆ ಕಬೋಳರೆ. ಯಾವದು ಬಟ್ಟಿಂಗ ಎಲ್ಲ. ಹ್ಮ ನಾನು ಇವಾಗ. ಡಿಗ್ರಿ ಮುಗಿತಲ್ಲ ಯಾವ್ದವಾರ ಕೆಲ್ಸ ಹೊಡ್ಕೋಬೇಕಲ್ಲಪ್ಪ ಇವಾಗ. ಜಾಬ್ ಅಂತ ಹುಡ್ಕ ಹೇಳಿದ್ರ ಪಾಪ ಅದು ಯಾವಾಗ್ ಬರ್ಬೇಕು ನಾವ ಯಾವಾಗ ಜಾಬ್ಿ ಅಪ್ಲೈ ಆಗ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಅದ.
ಹೌದೌದು. ಈಗ ಈಗ ನೋಡು ಹ ಅದೇ ಈಗ ನೋಡು ನೀನು ಬ. ಒಟ್ಟಿ ಅಂಗಡಿ ಇಡಬೇಕಂತ ಈಗ ನೀ ಇಲ್ಲಿ ಶಟಿ ಆಗ ಇಡ್ತಾನ ಅಲ್ಲಿ ಹಳೆಾಗಿಡ್ತಿಯಾ.
ಇಲ್ಲ ಎಲ್ಲ ಸಿಟಿಗೇನ್ ಬೇಡ ಇಲ್ಲ ಹಳ್ಳಿಯ ಆಗಿರ್ತನಪ್ಪಾ.
ಹಳ್ಳಯಗ ಇಡತ್ತ ಅಂದ್ರ ಬಳ ಫಸ್ಟ್ ಏನ್ ಮಾಡ್ ಗೊತ್ತಾ ರೋಡ್ ಸೈಡ್ಂದೊಂದು ಯಾವ್ದೊಂದು ಇದ ಇ ಇರ್ತದಲ್ಲಾ ಅಲ್ಲಿ ಒಂದು ಸಡ್ ಹೊಡಿ ಫಸ್ಟ್.
ರೋಡ್ ಸೈಡ್ ಜಾಗ ಐತೆ ನಾ ನಮ್ದ ಏನಿಲ್ಲಾ ಅಂದ್ರ ಬಾಡಿಗೆ ತಗಬೇಕಕ್ ನೋಡ.
ಹ ಬಾಳ್ ಯಾಕಂದ್ರೆ ರೋಡ್ ಸೈಡ್ ಇದ್ರರು ಬಾಳ್ ಮಂದಿ ಅಕ್ಕ ಬರೋರ್ಿಗೆ ಇವರರು ನೋಡ್ತಾರ ಬಟ್ಟೆ ಶಾಪ್ ಅಂತ ನೋಡ್ತಾರ ಅವಾಗ ರೋಡ್ ಸೈಡ್ ಇದರು ಬರ್ತಾರ ಹಓದಲು.
ಹ ಅಲ್ಲಿ ನಮ್ಮ್ೂಊರಲ್ಲಿ ಸ್ಟ್ಯಾಂಡ್ ನೋಡಿದಲ್ಲ.
ಹಾ ನಿಮ್ ಮೂರು ಸ್ಯಾ ನೋಡಿಬೇಡ ನಾನು.
ಹಾ ಅಲ್ಲಿ ಅಲ್ಲಿಟ್ರೆ ವರ್ಕೌಟ್ ಆಗುತ್ತಾ.
ನೀವು್ ಮೂರಿ ಸ್ಟ್ಯಾಂಡ್ ಅಲ್ಲಿ ಕೇಳ್ಬೇಕಲ್ವಾ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಅದ್ರಾಗ ಒ್ ಯಾವ್ದೋ ಒಂದು ಮೂರ್ತಿ ಅಥ ಅ್ ಯಾವದಾವ್ ಚೌಕ್ ಇದೆಯ ಅಲ್ಲ ಅಲ್ಲಿ ಇಡ್ಲಾಕ್ ಬಿಡ್ತಾರ ನೀವು ಮೂರ್.
ಹ ಅಲ್ಲಿ ಹೆಂಗಂದ್ರ ಅವ್ರ್ದ. ಜಾಗ ಯಾರದ ಆಯ್ತಾ.
ಹಾ ಹಾ ಹಾ.
ಅವ್ರಿಗೆ ಕೇಳ್ಬೇಕು. ತಿಂಗ ತಿಂಗ್ಗಳ ಬಾಡಿ ಕಡಬೇಕಲ್ಲ ಅಂಗ್ರ. ಕೊಡ್ತಾರ ಅವರು ನಂಂಗ ಏನೆಲ್ಲ.
ಹ ಅದೇ ಅವ್ರಿಗೆ ನೀ ಮೂವತ್ ಅಲ್ಲಿ ಚೌಕದಿದ್ಮ್ಯಾಗ ಕೇಳ್ಬಕ್ ಆತ್ಪ ಹಿರಿ್ಯಾರಿ ಕೇಳಿದ್ಮ ಇಲ್ಲ ಆಾಕ ಅಂಗಡಿ ಅಂದ್ಮಾಗ ಆಕ ಆಾಕ್ ಬರ್ತದ್ರ ಯಾರ್ ಕೇಳೋಾರ ಯಾಕಿದಂದ್ರ ಆಮೇಲಿ ಯಾಕ ಹಾಕಿದ ಅ ಕೇಳ್ರ ಇರ್ತಾರ ಊರಾಗ.
ಹೌದೌದು. ಗಿರಿಯರಿಗೆ ಒಂದ್ ಸ್ವಲ್ಪ ಕೇಳ್ಬಿಟ್ಟು.
ಹಾ ಫಸ್ಟ್. ಕಳ್ ಕಸಿ ಹಾಕಿತ್ ಬಂದ್ರರು ಏನಿಲ್ಲ. ಒಂದು ಅದೇ ಪತ್ರಸ್ತರ ಒಡದ ಕಸ ಸ್ವಲ್ಪ ಡೆಕೋರೇಷನ್ ಎಲ್ಲ ಚಲೋ ಮಾಡಿ ಯಾಕಂದ್ರೆ ಬಂದವರೆಲ್ಲ. ಒಳ್ಳೆ ಅಂಗಡಿಯ ಆದ ಈ ಸ್ವಲ್ಪ ಚಲೋ ಡೆಕೋರೇಷನ್ ಮಾಡ್ಬಿಡು. ಡೆಕೋರೇಷನ್ ಮಾಡಿ. ಏನ್ ಮಾಡೋ ಇದು ಬಟ್ಟೆ ಎಲ್ಲಿ ತರ್ತಯ ಬಟ್ಟೆ ಎಲ್ಲಿ ತರ್ತಿಯ ನೀನು.
ಬಟ್ಟಿ ಎಲ್ಲಿನ್ ತರ ನನ್ಗ್ ಗೊತ್ತಲ್ಲ ಐಡಿಯಾ ನೀನ ಕೊಡುವ ಇಲ್ಲಿನ್ ತರ್ಬೇಕು ಇಲ್ಲಿಂತಲ್ಲ. ಎಲ್ಲಿಂದ ಕಡಿಮೆ ರೇಟ್ ಸಿ.
ಅಕ್ ನಾ ತರ್ಸೋ ನೋಡ್. ನಾ ಬಟ್ಟಿ ಉಡೋದು ಬಟ್ ನಾನು ಇದು ಮಾಡ್ದ ಅಂದ್ರೆ ಇಲ್ಲಿ ವಿಜಯವಾಡ ಅಂತ. ಮತ್ತೊಂದು ಊರ ಇದೆ ಅಲ್ಲಿ ಒಳ್ಳೆ ಕ್ವಾಂಟಿವಾಲಿಟಿ ಎರಡು ಬಟ್ಟಿ ಅಲ್ಲಿ ಮಸ್ತ್ ಬಟ್ಟಿ ಅಲ್ಲೇ ಅಲ್ಲತ್ತದ್ರೆ ಬೆಸ್ಟ್ಪಾ ನೋಡಪಾ. ಹ ವಿಜಯವಾಡ ಅಂತ ಹಾ ವಿಜಯವಾಡ. ಅಲ್ಲಿ ನೋಡು ಹೆಂಗಂದ್ರೆ ಗೊತ್ತಲಿ ಹ ಅಲ್ಲಿಂದ ತರ್ತಿ. ನಾನು. ಅಲ್ಲಿ ಹೆಂಗಂದ್ರೆ ಹತ್ತು ಜೋಡ್. ಅದೊಂದು ಐದ್ ಜೋಡ್ ಐದ್ ಜೋಡ್ ಆಫರ್ ಕೊತಾರೆ ಅಲ್ಲಿ ಒಳ್ಳೆ ಕ್ವಾಂಟಿಟಿ ಬಟ್ಟಿ ಹಂಗೆ.
ಓಹ ಓಹ ಚೆನ್ನಾಗೈತ್ತು ಬುಡಪಾ.
ರ್ ಇದ ಬಟ್ಟಿ ಬಟ್ಟಿದ ಅ ತಲನಿ ಕೆಡಸಿ ಬಿ ಬಟ್ಟಿ ನೀ ಒಂದ ಸ ತೊಂದಲ್ಲ ಅವ್ ಬಿ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡುತ್ತೆ ನೀನು.
ಹಾ ಹೌದ್ ಹೌದು ಈಗ ಅಂಗಡಿ ಅಂದ್ಮಕ್ ಪರ್ಮನೆಂಟ್ ಕಸ್ಟಮರ್ ಆಗ್ಬೇಕು ಅವನಿಗೆ.
ಹ ಅಲ್ಲ ಆ ತರ ಬಟ್ಟ. ಒಂದ್ ಬಲಿ ಒಟ್ಟ ಕ್ವಾಲಿಟಿ ಒಟ್ಟ. ಕ್ವಾಂಟಿಟಿ ಎರಡ್ಡು ಒಬೈಲಿ.
ಹ್ಮ ಒಟ್ಟೆಲ್ಲ ಆತರ ರೋಗ ಯಾಕಂದ ಸ್ವಲ್ಪ ದುಡ್ಡು ಪರವಾಗಿಲ್ಲ ಸ್ವಲ್ಪ ಜಾಸ್ನ ಇರ್ಲಕ್ಕ ಒಟ್ಟ.
ಹಾ ಹಾ ಹೌದು ಇ ಇದಿ ಇರ್ಬೇಕ. ಮನುಷ್ಯ ಬಳ ದುಡ್ಡು ಹೋದ್ರಲ್ಲಿ ಒಟ್ಟು ಒಳ್ಳೆ ಬಟ್ಟೆನ ಒಳ್ಳೆ ಕಸ್ಟಮರ್ ಬರ ಬರಂಗ ಇರ್ಬೇಕು. ದ ಅದೇ ಹತ್ತು ನೀನು ಹ ಹತ್ತು ಜೋಡ್. ಒಂದ್ರೆ ಐದ್ ಜೋಡ್ ಆಫರ್ದ ಕೊಡ್ತಾನ ನನ್ಗವ.
ಹಾ ಹಾ ಹಾ.
ಹತ್ತು ಜೋಡ ಅಂದ್ರೆ ಮಿನಿಮಮ್ ನೀ ಎಷ್ಟು ಜೋಡ ಅಂದ್ರೆ ಒಂದ್ ಎಷ್ಟ್ ಜೋಡ್ ತೋತಿ ಅಂಜಾದ.
ಆ ಹಬ್ಬಬ್ ಅಂದ್ರೆಂದ ಎರಡುನರ ಜವಳ ಇಡ್ಬೇಕು.
ಹ ಎಡ್ ಎಡ್ನೂರ್ ಜ ಹಾ ಬೇಕ್ತದೆ ಅವು. ಮತ್ತ ಅ ಶಪ್ಯಾಟ್. ಶರ್ಟ್ ಎಲ್ಲ ಯಾವ್ಯಾವ ಮತ್ತ ಬ ಏನ ಬೇಕತ್ತ ಸಣ್ಣ ಚುಕ್ಕಳು ಹುಡುಗುರು ಎಲ್ಲ ತಗಬಬೇಕಕ ಹೌದಿಲ್ಲ
ಇಟ್ಟ ಇಟ್ಟಗ ಬಂದ. ಐವತ್ತು ವರ್ಷ ಈಜುವರೆಗೆ.
ಓ ಫುಲ್ ಮುದುಕರ್ದನ್ ಇಡ್ತಾನ.
ಆ ಮದ್ಕೂರು ಆ ಸಣ್ಣ ಪುಟ್ಟ ಅವಳ ಮತ್ತೆ ಹಳ್ಳಿ ಕಡೆ ಯಾಕಂದ್ರೆ ಈಗ.
ಹೌದೌದು ಇಲ್ಲ ಅದು ದೋತ ದೋತ್ರ ಪೇತ್ರ ತೋತ್ರ ಎ ಅವನ್ನ ಎರಡ ಇಡ್ತ ಮಾಡಿದ್ದಾನ.
ಉತ್ತರ.
ಹ ಕ್ವಾಲಿಟಿ ಇರ್ತ ಅವ. ಅಂಗಡಿ ಕ್ವಾಲಿಟಿ ಮಾತಾಡಬಡ
ಹೌದು ಕಲ್ಟ್ ಕಲ್ಟ್ದಂದ್ರೆ ಹಬ್ಬ ಹಣಿ. ಹಬ್ಬಾ ಹರಿದಿನಗೆಲ್ಲಲ್ಲ ಇದು ಮುತ್ತನೋರು ಎಲ್ಲಾ ಬಂದ್ಗಂದು ಜಾಸ್ತಿ ತೊಂತಾರಲ್ಲಿಯ.
ಹ. ಹಾ.
ಹಾ ಅಂತ ಅಲ್ಲ ಒಳ್ಳೆ ಅಂಗಡಿ ನೋಡಪ್ಪ ಒಳ್ಳೆ ಅಂಗಡಿ ಇತ್ತಂದ್ರ ಸರಿ ಅಲ್ಲೇ ಅಂಗಡಿ ಇಟ್ ಬಂದ ಅಲ್ಲೇ ಹದ್ರ ಇತ್ತು ತರಕ್.
ಅದ ಹೇಳ್ತೀನಲ್ಲಾ ನಾನು ವಿಜಯವಾಡ ಅಂತ ಬಾರಿ ಅಂಗಡಿ ಶಾಪ್ ಇದೆ ಮತ್ ನೀನು ಓಮ ಅಂದ್ ನಾಳೆ ಇಳ್ಕೊಂಡ್ ಆಾಡ್ದ ಅವನಿಗೆ ಹೇಳ್ತೀಿ ನಾನು ಬರ್ತನಪ್ಪಾ ತಗ್ದೋಡು ಈ ತರ ಹೊಸ ಹೊಸ ಬಟ್ಟಿ ತೆಗ್ದೋಡಿ ಸ್ಟಾಕ್ ಅಂತ ಹೇಳ್ತನ ಅವ ನಾನು.
ಹಾ.
ಅದೇ ಹಬ್ಬಾ ನೀ ಹೂ ಅಂದ್ರ ನಾ ಎರಡ್ ದಿನ ಬಿಟ್ಟು ಹೂವ ಆಯ್ತಾ.
ನೀನ್ ಒಂದ ಕೆಲ್ಸ ಮಾಡ
ಹಾ
ನಾಳೆ ನಮುರಿಗ್ ಬಾ
ನಿಮ್ಮೂರಿಗಾ
ಹಾ ನಮ್ ನಮ್ಮೂರಿಗ್ ಬಾ ನಮ್ಮೂರೀಗ್ ಬಂದ್ ಯಾವ ತರ ಅಂಗಡಿ ಇಡಬೇಕು ಎಲ್ಲಿ ಯಾವ ಪ್ಲೇಸ್ ಗಿಡ್ಬೇಕು ಯಾವ ಪ್ಲೇಸಿಲ್ಲ ಯಾಕರ್ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇತೈತೆ.
ಹೌದೌದೌದು
ಐಡಿಯಾ ಐತಲ್ಲಾ ಈ ತರ ಇಡಪ ಈ ತರ ಇಲ್ಲಾ ಅಂದಕ ಸ್ವಲ್ಪ ನೀ ಒಂದ ಸ್ವಲ್ಪ ಒಳ್ಳೆ ಒಳ್ಳೆ ವಿಷಯ ಹೇಳಿದ್ ಅಂದ್ರ
ಹಾ ಹಾ
ಅದ್ರ ಬಗ್ಗೆ ಮಾಹಿತಿ ತಿಳಸ ಅಂದ್ರೆ ನನು ಒಂದ್ ಸೂರ್ಪ ಅದ್ರ ಬಗ್ಗೆ ಇನ್ನೊ ಸ್ವಲ್ಪ ಮಾಹಿತಿ ತಿಳ್ಕಕ್ ಇಂಟ್ರೆಸ್ಟ್.
ಹಾ ಸರಿ ತೊ ನಾ ಬಂದ ಜಾಗ ಈಗ ತೋರಿಸ್ತೀನಿ. ಅದು ಇದು ಪತ್ರಾಸ್ತೆ ಪತ್ರಾಸ್ತೆ ಇದು ಮಾಡ್ ತೇನ್ ಮತಿ ಅಮ್ಮ ಕಲ್ಲಿಲೆ ಕಟ್ಟಮ್ಮ ಅದು ಬ ಇದು ರೂಮು.
ಎಲ್ಲ ಈ ನಾರ್ಮಲ್ ಆಗಿ ಪಿ ಎಫ್ ಅಂತಾರಲ್ಲ
ಹ ಪಿ ಎಫ್ ಆದ್ರ ಯಾವಗ್ತಾನು.
ಹಾ ಈ ಎಫ್ ಪಿ ಎಫ್.
ನಾ ಸ್ವಲ್ಪ ಒಳಾಗ ಸ್ವಲ್ ಲೈಟ್ ಗಿಟ್ ಜೋರಾಗಿ ಆಗಿ ಬಿಡ ಯಾಕಾಂದ್ರ್ ಜನಗೊಳಿ ಗೆ ಭಾರಿ ಆದಂತಕೆಸ್ ಸ್ವಲ್ ಪ ಇದು ಚಲೋ ಕಾಣ ಹೋಗಿ ಜನಗಳಿಗೆ ಅಂಗಡಿ ಹಾ
ಆಯ್ತಾ ಅದು ಎಲ್ಲ ಕರಿಕಿಮ್ಯಾಟು
ಹ್ಮ್ ಹ್ಮ್ ಹ್ಮ್ ಹೌದ್ ಹೌದು ಹ್ಮ್ ಹ್ಮ್ ಹ್ಮ್ ಅದು ಕರ್ಕಿ ಕಲ್ಕಿ ಮ್ಯಾಟ್ ಡೆಕೋರೇಷನ್ ಮಾಡರ್ ಕಲ್ ಇದ್ರ ಬಗ್ಲಿ ಯಾವ ಊರ ಸಿಗ್ತದ್ ನೋಡ ನೀ ಏಳ್ಂದ್ರೆ ಹೇಳ್ತ್ನ್ ಅವ್ರಿಗುನು ಅವ್ರುನು ನನ್ಗ್ ಕುನಾರ್ ಅವರು
ಹೌದಾ
ಹಾ ಭಾರಿ ಡೆಕೋರೇಷನ್ ಮಾಡ್ತಾವ ಹವಿ ಅಯ್ಯೇ ಕಂಬಾ ಡೆಕೋರೇಷನ್ ಮಾಡ್ತಾರ್ ಅವ್ರ್ ಯೆ ಯಮ್ಮ ಮದುವೆ ಫಂಕ್ಷನ್ ಹಿಡ್ ಕೆಸಿ ಫುಲ್ ಎಂಗೇಜ್ಮೆ ಟ್ ಎಲ್ಲ ಅವ್ರೇ ಮಾಡ್ತಾರೆ ಡೆಕೋರೇಷನ್. ಇದು ಅಂಗಡಿ ಫಂಕ್ಷನ್ ಫೋನಿನ ಅಂಗಡಿ ಬಟ್ಟೆ ಅಂಗಡಿ ಆ ಈ ಮೆಕ್ಯಾನಿಕ್ ಅಂಗಡಿ ಎಲ್ಲ ಸೌರ್ಯ ಮಾಡ್ತಾರೆ ಮಸ್ತ್ ಮಾಡ್ತಾರೆ ಫಂಕ್ಷನ್.
ಅಯ್ಯೋ ಮನ್ನೆ ನಮ್ಮ ಅಣ್ಣಂದು ಅದು ಎಂಗೇಜ್ಮೆಂಟ್ ಇತ್ತಪ್ಪ ಅವ ಡೆ ಕೋರೇಷನ್ ಮಾಡ್ ಯಾರು ಸಿಗ್ಲಲ್ಲ. ನೀನ್ ಅವಾಗ
ಹೌದನ್ನ ಇಲ್ಲ ನನಗ್ ನೆನ್ಪಂತಿಲ್ಲ ಪೂಡ ಅವ ಮುಂಚೆ ಮಾತಾಡತಿ ನನ್ಗ್ ಬಂದಿಲ್ಲ ಡೆಕೋರೇಷನ್ ಅಂತ ನೀ ಬರೀ ಅದೇ ಕೆಲ್ಸದ್ದ ಅದೇ ಇದೇ ಸಲ್ ಮಾತ ಮಾತನಾಡ್ದ ನೋಡು ಅದ ನನ್ಗ್ ಬಂದಿಲ್ಲ
ಹೌದೌದೌದೌದು
ಹಾ ಇಲ್ಲ ಏನಾಗಿತ್ತು ಅದು ನಿಮ್ಮ್ ಅಂಗಡಿ ಒಟ್ಟು ಒಟ್ಟು ನಂಬರ್ ಮಾಡ್ ಅಂಗಡಿ ಅಂದ್ರು ನನು ರಾತ್ರಿಗೆ ಫುಲ್ ಚಮಕ್ಬೇಕು ಮಾಡಿಡ ಲೈಟ್
ಆ ಹಾ ಹಾ ಹ
ಹಾ
ಯಾಕಂದ್ರೆ ಕೆಲ ಕೆಲೊಬ್ರು ಇವಾಗ ಮರಮ ಬಂತಲ್ಲ
ಹೌದೌದು ಮತ್
ಅ ಹ ಹಳ್ಳಿ ಜನ್ದಲ್ಲಿ ಈಗ ಏನ್ ಮಾಡ್ತಾರಂದ್ರೆ ಆ ದಿನ ಎಲ್ಲಾ ಒಲ್ ಕೆಲ್ಸ ಮಾಡ್ಕಂದು ಸಾಯಂಕಾಲ ಪ್ರರಿ ಆತಾರಲ್ಲ
ಹಾ ಹಾ ಹಾ
್ರಿ ಆತಾರಲ್ಲ ಸಾಯಂಕಾಲ ಬಿಟ್ಟಿ ಹೋಗಿ ಬರ್ತಾರರು
ಹೌದು ಅರ ಇದು ಮ ಮೊರಂ ಕೇಳಬಡ ಮೇನ್ ಅವಿಗೆ ಮೊರಂ್ ಶಾಕ್ ಬಂದಿರ್ತಾವ ಈವ ಅವನ ಬಲ್ಲಿಿ
ಅಂದ್ರೆ ಒಂದ್ ವಾರದಲ್ಲಿ ರೆಡಿ ಆಗ್ತಲ್ವ ಎಲ್ಲ ಬಟ್ಟಿ ಇದು ಅಂಗಡಿದೆ ಎಲ್ಲಾ
ಹಾ ಎಲ್ಲಾ ಅಂಗಡಿ ನೀನ್ ಅಂಗಡಿ ರೆಡಿ ಆಗ್ಬೇಕಂದ್ರ ಸ್ಲ್ ಲೇಟ್ ಆಗ್ತದೆ ಈ ಬಟ್ಟೆಏನ ನಾಳಗ್ ಹೋದ್ರೆ ನಾಳಗ ಸ್ಟಾಕ್ ಇರ್ತಾವ ಒಂದ ಮೇಲೆ ನಾಳಿಗೆ ತರ್ಬೋದು ನಾಳಗ್ ಹೋದ್ರೆ
ಹ
ಹ್ಮ ನೋಡಣ ಅಪ್ಪಾ ನಮ್ಗಂದ ಸ್ವಲ್ಪ ದುಡ್ಡು ಬರವ
ದದುಡ್ಡ ಗೇಡ್ ನೋಕ ಅಂದೆ ನಾಳಿಗೆ ಫನ್ ಹಚ್ಚ ಹೋಗಿಡಣ ಆಯತಾ
ಹದ ಅದೊಂದ ಸ್ವಲ್ಪ್ ದುಡ್ ಬಂತಂದ್ರ ಎಲ್ಲಾ ಕೂಡಟ್ಟಗಂದು
ಹಾ ಸರಿತವ ಅಷ್ಟೇ ಮಾಡ ಅಷ್ಟೇ ಮಾಡ ಹ ಅಷ್ಟೇ ಹಾ ಬರ್ತೀನ ತವ ಬರ್ತೀನಿ ಆಯ್ತಾ
ಸರಿ ಇರುವೋ ಒಂದ್ ಸ್ವಲ್ಪ ಯಾವ್ದೊಂದ ಪಫೋನ್ ಬರಕ್ಂತ